ಏನ್ ಮಾಡ್ತಿದ್ಯೋ
ಕುಂತಿದೇವರು ನೀಗವು
ಹ್ಮ್ ಸುಮ್ನೆ ಆ ಹಾಗೆ ಕೂತಿದ್ನಪ್ಪಾ ಹೆಂಗ ರಿಸಲ್ಟ್ ಬಂತಂತಲ್ಲ
ಹ್ಮ ಹ ಬ್ರ ಬಂತು
ಹ್ಞೂ ಏನಾಯಐತೆ ರಿಸಲ್ಟು
ಬ್ರೋ ಎಂಬತ್ತಾರು ಬ್ರೋ
ಎಂಬತ್ತಾರ ಆಯ್ತಾ
ಹ್ಮ್ ಐನೂರ ಇಪ್ಪತ್ತ್ ಮೂೂರು
ಹೌದಾ ಒಳ್ಳೆ ಸ್ಕೋರ್ ಆಗಿದೆ ಇನ್ನು ಮಾಡ್ಬೋದಿತ್ತಪ್ಪ
ಹ ಹೂ ಬ್ರೋ ಬಯಲಜ್ ಒನ್ ಸ್ವಲ್ಪ ಕಮ್ಮಿ ಬಂದಿದೆ
ಯಾಕ್ ಹೋದಿರ್ಲಿಲ್ವಾ
ಇಲ್ಲೇ ಇಲ್ಲ ಬಯಲಲೆಏನ್ ಸ್ವಲ್ಪ ಟಫ್ ಇತ್ತು ಬ್ರಾ ಹ್ಮ್ ಬಯರಯ ಸ್ವಪ ಕಿ ಬನೆ ಇದೆ
ಹಾ ಹಾ ಅದೇ ಇಲ್ಲೇ ಕೂತಿದ್ನಪ್ಪಾ ಮನೆ ಹತ್ರ ಅದೇ ಈಗ ರಿಸಲ್ಟ್ ಬಂತ ಪಿ ಹುದು ಅಂತಿದ್ರು ಇ ನಮ್ಮ ಪಕ್ಕದ ಮನೆಯಲ್ಲಿ
ಹಾ ಅದೇ ಅದೇ
ಆಹ ಹಂಗಾಗಿ ಮತ್ತ ತಡ ನೀರು ನಮ್ಮ ಹುಡ್ಗನ ಹೋಗ್ದವ ಕೇಳಲ್ಲ ಅಂತ ಅಂತಂದೆ ಹಂಗಾಗಿ ಫೋನ್ ಮಾಡ ಫೋನ್ ಮಾಡಿದೆ ಅದಕ್ಕೆ ಹ್ಮ ಪರವಾಗಿಲ್ಲ ಬಿುಡಿ ಏ್ಟ ಸಿಕ್ಸ್ ಒಳ್ಳೆ ಪರ್ಸೆಂಟೇಜ್ ಬಟ್ ಇನ್ನು ಮಾಡ್ಬೋದಿತ್ತು
ಹ್ಮ್ ಹ್ಮ್
ಹ್ಮ್ ಇರ್ಲಿ ಬಿಡು ಒಳ್ಳೆ ಸ್ಕೋರ್ ಬಂದಿದ್ದೆ ಪರವಾಗಿಲ್ಲ
ಅದೇ ಬ್ರೋ ಸಪ್ಲಿಮೆಂಟ್ ಬರೇನ ಅಂತ
ಸಪ್ಲಿಮೆಂಟ್ ಯಾಕೋ ಬರೀತಾ ಏನ್ ಫೇಲ್ ಆಗಿದಾವ ಸಪ್ಲಿಮೆಂಟ್ ಬರಯಕಕ್ಕೆ
ಇನ್ ಇದು ಬರುತ್ತಲ್ಲ ಬ್ರ ಮೂರ್ ಅಟೆಂಪ್ ಇದೆ
ಹ ನಿಮ್ಗೆ ಆಪ್ಷನ್ ಬೇರೆ ಕೊಟ್ಟೋರಲ್ವಾ
ಹ್ಮ್ ಅಂದ್ರೆ ಈಗ ಒಂದ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಿದಿಲ್ಲಾ ಅದಕ್ ಬರ್ಯನ ಅಂತ ಟ್ರೈ ಮಾಡಣ ಅಂದ ಬಯಾಲಜಿನ
ಎಷ್ಟು ಬಂದಿದೆ
ಹ್ಞೂ ಬ್ರೋ ಇವತ್ತು ಬಂದಿದೆ
ಒಂದೇ ಸಬ್ಜೆಕ್ಟ್ ತಾನೆ ಮಿಕ್ಕಿದ್ದೆಲ್ಲ ಚೆನ್ನಾಗಿದ್ದಾವ
ಹ್ಮ್ ಮಿಕ್ಕಿದ್ದಿಲ್ಲಪ್ಪ ಕ ಮಿಷ್ಟ್ರ ಐವತ್ತೈದ್ ಬಂದಿದೆ ಏ್ಟಗೆ ಹ್ಮ ಮುಂದೆ ನೋಡೋಣ ಬ್ರ ಅದ್ಕ್ಕೆ ಕಾಯ್ತಿದ್ದೀನಿ ಬ್ರೋ
ಇಲ್ಲ ಇಲ್ಲ ಅದು ಮತ್ತೆಲ್ಲಾ ಸುಮ್ನೆ ರಿಸ್ಕ್ ಆಗತ್ತೆ ಅದು
ಹಾ ಬ್ರೋ
ಈಗ ಒಂದ ಕೆಲ್ಸ ಮಾಡು ಈಗ ಹೆಂಗೋ ಏಟಿ ಸಿಕ್ಸ್ ಆಗದೆಲ್ಲ ಒಳ್ಳೆ ಪರ್ಸೆಟೇಜ್ ಆಯತು ಮತ್ತೆ ಪರವಾಗಿಲ್ಲ ಅದೇ ಗುಡ್ಸ್ ಸ್ಕೋರ್ ಯಿ ಯ್ಟಿ ಸಿಕ್ಸ್ ಪರ್ಸೆಂಜ ಎಂಟೆನ್ಸ್ಂದೆ ಆಗಲ್ಲ ಸೈನ್ಸ್ ಅಲ್ಲಿ ಈಗ ಅದನ್ನೇ ಈಗ ನೀನ್ನ ಏನ್ ಮಾಡುವ ಅಂದ್ರೆ ಈಗ ನಾನು ಕಟ್ಟಿ ಬರತೀನಿ ಬೈಲಜಿ ಆನಾದ್ಕಿತನು
ಆ ಅಣ್ಣ
ಈಗ ಅದೇ ಫೋಕಸ್ನ ಈಗ ಪಿ. ಸಿ. ಎಮ್ ಎಮ್. ಮಲ್ ನಾಲ್ಕುರು ಮೇಲು ಹಾಕು
ಹಾ ಬ್ರೋ
ಆ ನಾಲ್ಕರ ಮೇಲೆ ಅಕ್ರ ಏನಾಗುತ್ತೆ ನಿಂಗೆ ಇನ್ನೊಂದು ನೀಮ ಏನು ರೆಫರ್ ಮಾಡಿದ್ದೆ ಎಕ್ಸಾಮ್ಗೆ? ಎನ್. ಸಿ. ಆರ್. ಟಿ ಟೆಕ್ಸ್ ನೋಡ್ದ್ದ ಅವಾ ಏದಾರ ಬೇ ನೋಟ್ಸ್ ಗೈಡ್ ಅಂತ ಏನ
ಗೈಡು ಬ್ರಾ ನಾನು ಎನ್ಸ ಐ. ಟಿ ಓದ್ತಿರ್ಲಿಲ್ಲ ಬರೀ ಗೈಡು
ಜಹದ ಪಬ್ಲಿಕೇಶನ್ಸ್ ಆತರ
ಹ ಜೆ. ಪಿ. ಜಿ ಎಸ್. ಪಿ. ಆರ್
ಹ್ಮ್ ಹ್ಮ ಒನ್ ಕೆಲಸ ಮಾಡುವ ನೀನ್ ಹೆಂಗಾರ ಈಗ ಈಗ ದನ್ೊಳ್ ಬುಟ ಆಗಿರೋದ್ರಿಂದ ಏನಾಗುತ್ತೆ ಸಿಲಬಸ್ ಟಚ್ ಅಲ್ಲಿ ಇರುತ್ತಲ್ಲಾ
ಹಾ
ನೀನು ಮತ್ತೊಂದ್ಸಲ ಕಟ್ಟಿ ಬಯೋಲಾಜಿ ಬರಿತೀನಿ ಅನ್ನೋದ್ಕಿಂತ
ಹಾ ಬ್ರೋ
ನಿನ್ನ ಎನ್. ಸಿ. ಆರ್ಟ ಟೆಕ್ಸ್ಟ್ ನ ರೆಫರ್ ಮಾಡೋ. ಈ ಗೈಡ್ಸ್ ಎಲ್ಲ ಬಿಟ್ಟಾಕು ಸಾಕು ಈ ಎನ್. ಸಿ. ಆರ್. ಟಿ ಟೆಸ್ಟ್ ನ ರೆಫರ್ ಮಾಡು ಟಾಪಿಕ್ ಟಾಚಲಿ ಇರೋದ್ರಿಂದ ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತಾವ ಕಾನ್ಸೆಪ್ಟ್ಸು ಪಿ. ಸಿ. ಎಂ. ಬಿ ನಾಕು ನಕ್ಕ್ರ ಮೇಲ ಎಫೆಕ್ಟ್ ಹಾಕು ನೀನ್ ಈಗ ಎಫರ್ಟ್ ಹಾಕಿರ ಏನಾಗುತ್ತೆ ನಿಂಗೆ ಸಿ. ಇ. ಟಿ ಇಲ್ಲಿ ಎಲ್ಪ್ ಆಗುತ್ತೆ ಈ ಜೆ ಡಬಲ್ ನೀಟ್ ಇದ್ರಲ್ಲೆಲ್ಲ ಎಲ್ಪ್ ಆಗುತ್ತೆ ಯಾಕಂದ್ರೆ ಈಗ ನೀಟಲ್ಲಿ ಒಂದ್ ಸಬ್ಜೆಕ್ಟ್ ಇದೇ ಅಲ್ಲ ಇನ್ ಪಿ. ಸಿ. ಎಮ. ಇಲ್ ನಾಲ್ಕು ಕೊಡಲ್ಲ
ಹ್ಮ್ ಹ್ಮ್
ಅಲ್ಲೊಂದು ಸಬ್ಜೆಕ್ಟ್ ಇರಲ್ಲ ಮ್ಯಾಥಮೆಟಿಕ್ಸ್ ಇರಲ್ಲ ಅಲ್ಲಿ ಬಯಾಲಜಿ ಜಿ ಮೇಜರ್ ಪಾರ್ಟ್ ಆಗ್ತಾ ಹೋಗ್ತತೆ ಅಲ್ಲಿ
ಹ್ಮ್ ಹ್ಮ್
ಈಗ ಜೆ ಡಬಲ್ ಇ ಬಂದ್ರೆ ಬಯಲಜಿರಲ್ಲ ಮ್ಯಾಥಮೆಟಿಕ್ಸ್ ಮೇಜರ್ ಪಾಠಕತಿ
ಇನ್ನೇನ್ ಬ್ರೋ ಇನ್ ಇಪ್ಪತ್ ದಿನ
ಏನು?
ಸಿ. ಡಿ ನಮ್ಗೆ
ಅಪ್ಲಿಕೇಶನ್ ಹಾಕಿದೀರಾ?
ಹಾ ಬ್ರೋ ಯಾವ್ದ್ ಹಾಕಿದೀ ಒಂದ್ ಒಂದೆರಡ್ ವಾರ ಆಯ್ತು
ಅಷ್ಟ ಬೇಗ ಪ್ರೋಸ ಶುರು ಆಗೈತ
ಹ್ಮ್
ಹಾ ಹಾ ಹಾ
ಜೆ ಇ ಬರ್ದಿದೆೇ ಬ್ರೋ
ಬರ್ದ?
ಹ್ಮ್ ಜನವರಿ ಇಲ್ಲಿ.
ಹ ಹೌದಾ ಅಡ್ವಾನ್ಸ್ ಮ ಮೇನ್ಸ್ ಅಲ್ಲ
ಯಾನ್ ಬ್ರೋ
ಮೇನ್ಸ್ ಮೈನ್ಸ್ ಎಲ್ಲ ಜೈ ಮೇನ್ಸ್ ಹ್ಮ ಎಷ್ಟತು ಆಗಿತು ಪರ್ಸೆಂಟ್ಟೇಜ್
ಹಾಂ ಬ್ರೂ ಹತ್ತೊಂಬತ್ತು.
ಹ ಹತ್ತೊಂಬತ್ತು ಪರ್ಸೆಂಟ್?
ಹ್ಮ್..
ಏನ್ ಓದ್ೊಂಡ್ ಹೋಗಿದ್ದಾ ಅಥವಾ
ಇಲ್ಲ ಇಲ್ಲ ಬ್ರೋ ಈ ಸುಮ್ನೆ ಈ ಗೋಗಿ ಯಾವ್ದೋ ಮಾರ್ಕ್ ಮಾಡ್ ಬಂದಿದೆ.
ಓದ್ಬೇಕಂಡ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಲೈಫ್ ಅಲ್ಲಿ... ಯಾವ್ದನ್ನುನು ಅಷ್ಟು ಈಸ ಆಗಿ ತಾಣೋಕ್ೋಗ್ಬಿಡಿ ಈ ಕಾಂಪಟೇಟಿವ್ ಎಕ್ಸಾಮ್ಸ್ಲ್ಲಿ ಎಲ್ಲ ಒಳ್ಳೊಳ್ಳೆ ಸ್ಕೋರ್... ಇ ಅಂದ್ರೆ ಒಳ್ಳೆ ವ್ಯಾಲೆ ಸಿಗ್ತವೆ ಒಳ್ಳೊಳ್ಳೆ... ಚೆನ್ನಾಗಿರೋ ಕಾಲೇಜಸ್ ಎಲ್ಲಿ ಪ್ಲೇಸ್ಮೆಂಟ್ಸ್ ಆಕ್ತವೆ ಅಲ್ಲ ಸೀಟ್ ಸಿಕ್ತವೆ. ಕಾಲೇಜಸ್ಲ್ಲ ಎಲ್ಲ ಏನೋ ಒನ್ ಪ್ಲೇಸ್ಮೆಂಟ್.. ಚಲ ಚೆನ್ನಾಗ್ ಬರುವೋಂತ ಕಾಲ ಸಿಕ್ತು ಅಂದೆ... ಪ್ಲೇಸ್ಮೆಂಟ್ ಆಯ್ತು ಅಂದ್ರ ಲೀಫೆಸೆಟ್ಲ್ ಆಗ ಹೋಗೋ್ ಕೊಂಡ್ರು. ಈ ಕಂಪಿಟೇಟಿವ್ ಈ ಕಂಪಿಟೇಟಿವ್ ಎಕ್ಸಾಮ್ಸ್... ಇನ್ನೆಲ್ಲ ಅಷ್ಟೊಂದಂದು ಈಸಿಿಯಾಗಿ ತಾಳಕ್ ಹೋಗ್ಬೇಡಿ ಯಾವದೇ ಆಗಿರ್ಲಿ ಒಂದು ಸೀಟುಕೂಡ. ಏನ್ ಮಾಡ್ಬೇಕು ಅಂತಿದೀಯ ನೆಕ್ಸ್ಟು?
ಬ್ರೋ ಇನ್ ಅದನ್ ಅದಕ ನಾನು ಸ್ವಲ್ಪ ಹಿಂಗೆ ಮಾಡೋಣ ಅನ್ಕೊಂಡೆ ಬ್ರೋ... ಮುಂದೆ ಇಂಜಿನಿಯರಿಂಗ್ ಮಾಡ್ಬೋದ? ಸಿ ಇಟಿ ಮೇಲೆ ರಿಸಲ್ಟ್ ಬಂದ್ ಮೇಲೆ ಹೆಂಗ ಹೆಂಗ್ ಮಾಡ ಅಂತ ನೋಡ್ತಾ ಇದೀನಿ ಬ್ರೋ.
ಇಂಜಿನಿಯರಿಂಗ್ ಮಾಡ್ತೀಯಾ?
ಹು ಅದೇ ನೋಡೋಣ ಅಂತಿದಿನಿ ಬ್ರೋ.
ಇಂಜಿನಿಯರಿಂಗೆ ಅಂತೂ. ಒಂದ್ ಕೆಲಸ ಮಾಡತ್ತೀಯಾ?
ಹಾ ಹೇಳಿ ಹೇಳಿ.
ಬಿ ಎಸ್ಸಿ ಎ ಜೆ ಟ್ರೈ ಮಾಡು ಚೆನ್ನಾಗಿದೆ ಹು ಹೆಂಗೋ ಈಗ. ಬಿ ಎಸ್ಸಿ ಎ ಜೆ ಅಗ್ರಿಕಲ್ಚರ್ ಬಿ ಎಸ್ಸಿ.
ಅದೇ ಬಯಾಲಜಿ ಒಂದ ಸ್ವಲ್ಪ ವೀಕಿದ್ದಿನಲ್ಲ ಬ್ರೋ.
ಇಲ್ಲ ಇಲ್ಲ ನಾನ್ ಹೇಳ್ತನಿ ಕೇಳಿಲ್ಲಿ ನಮಗ ಸೀ ಇ ಟಿನಲ್ಲೆಲ್ಲಾ ನಿಂದು ಸಪ್ರೇಟ ಬಯಾಲಜಿ ಇಂಡಿವಿಜುವಲ್ ಸಬ್ಜೆಕ್ಟ ಮಾರ್ಕ್ಸ ಏನ್ ಸಪ್ರೇಟಾಗಿ ಕನ್ಸಿಡರ್ ಮಾಡಲ್ಲ. ಪಿ ಸಿ ಎಂ ಬಿ ನಾಲ್ಕು ಸಬ್ಜೆಕ್ಟ ಕನ್ಸಿಡರ್ ಮಾಡ್ತಾರೆ.
ಹಾ ಬ್ರೋ.
ಅದರ ಮೇಲೆ ನಿನ್ನ ಫಾರ್ಮ್ ಸೈನ್ಸ ಕೋರ್ಸ್ ರ‌್ಯಾಂಕಿಂಗ ಅನೌನ್ಸ ಮಾಡ್ತಾರೆ. ಜೊತೆಗೆ ಇನ್ನೊಂದು ಪ್ರಾಕ್ಟಿಕಲ್ ಟೆಸ್ಟ ಅಂತ ಕೊಡ್ತಾರೆ.
ಹಾ..
ನಿನಗೆ ಹೆಂಗ ನೀನು ಊರಲ್ಲಿದ್ದು ಜಮೀನಿಗೆ ಅಲ್ಲಿ ಇಲ್ಲಿ ಆಡ್ಯಡದ್ರಿಂದ ವ್ಯವಸಾಯ ಮಾಡೋದು ನಿಂಗೆಲ್ಲ ಗೊ ವಲ್ಲ ಸಿಮಿಲಾರಿಟಿಸ್... ಈ ಕುಂಟೆ ಕೂರ್ಗೆ ಬೀಜಗಳು ಯಾವ್ಯಾವು ಏನು ಅಂತ, ಹಂಗಾಗಿ ಏನ... ನಿಮಗೆ ಹೆಲ್ಪ ಆಗುತ್ತೆ ಪ್ರಾಕ್ಟಿಕಲ್ ಟೆಸ್ಟ ಈಜಿ ಆಗುತ್ತೆ ಜೊತೆಗೆ ಅಟೆಂಡ್ ಮಾಡ. ದು ಅದರ ಮೇಲೆ ಸಪ್ರೇಟ್ ಪ್ರಾಕ್ಟಿಕಲ್ ರ‌್ಯಾಂಕಿಂಗ ಟೆಸ್ಟ ರ‌್ಯಾಂಕ ಅನೌನ್ಸ ಮಾಡ್ತಾರೆ. ಆ ಬೇಸ್ ಮೇಲೆ ಏನಾದ್ರು ಸೀಟ್ ಆಯ್ತು ಅಂದ್ರೆ ಬಿ ಎಸ್ಸಿ ಅಗ್ರಿಕಲ್ಚರ್ ನಿಮ್ಗೆ ಒಳ್ಳೆ ಫ್ಯೂಚರ್ ಐತೆ ಕಣೋ ಅದರಲ್ಲಿ ಆ ಫೀಲ್ಡಲ್ಲಿ.
ಅದೇ ಅದೇ..
ಹ ಈಗ ಅನೌನ್ಸ ಮಾಡಿದ ಆದ್ಮೇಲೆ ಈ ಸಪ್ರೇಟ್ ಮ ತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದೆಲ್ಲ ಸ್ವಲ್ಪ ಸೀಟ್ ಗ ಅದೇನ ಪ್ರೋಸೆಸ್ ಇರುತ್ತೆ ಅದು ಕಂಪ್ಲೀಟ್ ಮಾಡ. ಕಂಡು ನೀನು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು ಕಾಲೇಜ್ಸ ತ್ರೊ. ಆಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಫಸ್ಟ ರೌಂಡ್ ಸೆಕೆಂಡ್ ರೌಂಡ್. ಥರ್ಡ್ ರೌಂಡ್ ಅಂತ ಮೂರ ರೌಂಡ್ ಬಿಡ್ತಾರೆ ಅದಾದ ಆಮೇಲೆನು ಒಂದು ಮಾಪಾಪ ರೌಂಡ್ ಅಂತ ಇರುತ್ತೆ ಲಾಸ್ಟ ಅಲ್ಲಿ.
ಹು ಹು
ಅದಕ್ಕೆ ಸಕಪ್ರೇಟೆಡ್ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು. ಯಾವ್ದಾರ ಕಾಲೇಜಸ್ ಅಲ್ಲಿ ಸೀಟ್ ಫಿಲಪ ಆಗದೆೇ ಇದ್ರೆ ಅಂತ ಸೀಟ್. ನೀನು ಅಪ್ಲಿಕೆ ಅಪ್ಲಿಕೇಶನ್ ಹಾಕ್ಬಹುದು. ಅದು ಮಾಪಪ್ ರೌಂಡ್ ಅಲ್ಲಿ ಈ ತರ ಎಲ್ಲಾ ಇರುತ್ತೆ ರೌಂಡ್ಸು.
ಹಾ ಬ್ರೋ.
ಅದ್ರಲ್ಲಿ ಪ್ರೋಸೆಸ್ ನಿಂಗ ಗೊತ್ತಿಲ್ಲ ಅಂದ್ರೆ ಆ ಟೈಮಲ್ಲಿ ನಂಗೆ ಕಾಲ್ ಮಾಡು ಹಾ ಇನ್ನು ಒಂದ ಇನ್ನು ಒಂದ್ ವೀಕ್ ಸಿಕ್ಕಿದೆ ಅಂತ ಹೇಳ್ದಲ್ಲ ನಿನ್ನ ಎಕ್ಸಾಮ್ ಸಿ ಇ ಟಿ ಸ್ವಲ್ಪ ಚೆನ್ನಾಗ ಓದ ಕಂಡು ಅಟೆಂಡ್ ಮಾಡು ಎಕ್ಸಾಮ್ನ ಚೆನ್ನಾಗ ಮಾಡು ಜೊತೆಗೆ ನೀನ್ ಅಪ್ಲಿಕೇಶನ್ ಹಾಕಿದ್ದಲ್ಲ ಸಿ ಇ ಟಿ ದ್ ಪ್ರಾಕ್ಟಿಕಲ್ ಅಂತ ಮೆನ್ಷನ್ ಮಾಡಿದ್ದಾ ಅದರಲ್ಲಿ
ಹು ನಾಮ್ಮ ಅಅ್ಣ ಮಾಡಿದ್ದ ಬ್ರೋ ನಂಗ ಗೊತ್ತಿಲ್ಲ.
ಕೇಳಿ ನೋಡು ಪ್ರಾಕ್ಟಿಕಲ್ ಅಂತ ಮೆನ್ಷನ್ ಮಾಡಿರ್ತಾನೆನೋ ನಿಮ್ಮ ಅಣ್ಣನು ಅವನಿಗೆ ಗೊತ್ತ ಗೊತ್ತ ಬಿಡ ಇದರ ಬಗ್ಗೆ ಎಲ್ಲ ಅವ್ನು ಹಾಕಿರ್ತಾನ ಅನ್ಕತೀನಿ ಅವನಿಗೆಲ್ಲ ಗೊತ್ತ ಹಾ ನಾ ಹೇಳಿದ್ದೆ ಅವನಿಗೆ.
ಹು ಹು
ಯಾಕಂದ್ರೆ ಅವನ ಬರಿ ಬೇಕಾದ್ರೆ ಹೇಳ್ದೆ ಅವನ ಅಷ್ಟೊಂದ ಸೀರಿಯಸ್ ತಗ್ಲಿಲ್ಲ.
ಹು
ಮೋಸ್ಟ್ಲಿಹಾಕಿರ್ಬೋದು ಏನೋ ಗೊತ್ತಿದೆ ಅದು ವಿಷಯ ಹಾಕಿರ್ತಾನೆ ಅನ್ಸುತ್ತೆ. ನೋಡ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊ ಅವನ ಕಡೆ ಕೇಳಿ ಕನ್ಫರ್ಮ್ ಆಯ್ತು ಅಂದ್ರೆ ಹಾಕಿದ್ದಾನೆ ಅಂದ್ರೆ ನಿಮ್ ಪ್ರಾಕ್ಟಿಕಲಿಗು ಚೆನ್ನಾಗ್ ಉುಪೇರ್ ಆಗು ನಾನು ಸ್ವಲ್ಪ ಆ ಪಿ ಡಿ ಎಫ್ ಸದ್ದ ಇದೆಯಲ್ಲ ನಾನ ಇ ನನ್ ಫ್ರೆಂಡ್ ಇದಾನೆ ಕಲೆಕ್ಟ್ ಮಾಡ್ಬಟ್ಟ ಹಕಿಸ್ತನಿ ನಾನು
ಹಾ ಸರಿ ಬ್ರಾ ಆಯ್ತು
ಹ ಇಲ್ಲ ಅವ್ರ್ದೇ ಒಂದು ಬಿ ಎಸ್ ಅಗ್ರಿಕಲ್ಚರ್ ಕಂಪ್ೀಟ್ ಆಗೈಐತಿ ಈಗ
ಹಾ ಹಾ
ಏನ್ ಗೊತ್ತೇನೋ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಂಪ್ಯೂಟ್ ಆದ್ರೆ ನೀನು ನಾರ್ಮಲ್ ಆಗಿ ಸಿೀಡ್ ಆಫೀಸರ್ ಆಗ ಹೋಗ್ಬಹದು ಈ ಫೀಲ್ಡ್ ವಿಸಿಟ್ಸಗೆಲ್ಲ ಹೋಗ್ಬಹುದು
ವ್ಯಾಲಿ ಇದೆಯ ಅವ್ರ ಒಳ್ಳೆ ವ್ಯಾಲಿ ಇದೆಯಾ
ಒಳ್ಳೆ ಸ್ಕೋಪ್ ಇ ತಕ್ಕಣ ಈಗ ಹೆಂಗ ಆಗುತ್ತ ಗೊಾ ನಾರ್ಮಲ್ ಆಗ ಈಗ ನೀನು ಬಿ ಎಸ್ ಸಿ ಎ್ಿ ಕಂಪ್ಲೀಟ್ ಮಾಡ್ಕೊಂಡ್ ಬಂದು ನೆಕ್ಸ್ಟ್ ು ಎಂ ಎಸ್ ಸಿ ಮಾಡ್ತೀನಿ ಪಿ ಎಚ್ ಡಿ ಮಾಡ್ತೀನಿ ಏನ ಮಾಡ್ಕತಿಯಾ
ಹ್ಮ್ ಹ್ಮ್
ಮಾಡ್ಕೊಂಡ್ರೆನ್ ಯರ್ ಪ್ರೊಫೆಷನ್ ಸಿಗ ಹೋಗಬಹುದು ಅದ್ರಲ್ಲಿಯ ಓದಂದ್ರೆ ಅಂತ ಟೈಮ ಅಲ್ಲಿ ಹೆಂಗ ಆಗುತ್ತ ಗೊತ್ತಾ ಜೆಕ್ಸ್ಟ್ ಹಿಂಗೆ ಫೀಲ್ಡ್ ವಿಸಿಟ್ ಅಲ್ಲಿ ಈಗ ನ ಯಾವ್ದೋ ಉದಾಹರಣೆಗೆಗ ಒಂದು ಕಂಪ್ನಿಯಿಂದ ಈಗ ಸಾವತೆಾಯಿ ತಗೋ ಈಗ ಸೌರ್ತೆಕಾಯಿ ಸೀಟ್ಸ್ ಎಲ್ಲ ಕೊಡ್ತಾರೆ ನೋ ಗೊಾ ಅವಊರಲ್ಲಿ
ಹಾ ಹಾ ಹೇಳಿ
ಆ ಮೇನ್ ಕಂಪ್ನಿಯಿಂದ ಕೆಲವರು ಇರ್ತಾರೆ ಆಫೀಸರ್ಸು ಅವರೆಲ್ಲ ನಮ್ ಬಾಸ್ ಬಂದರೆ ಬಾಸ್ ಬಂದರೆ ಅಂತ ನಿಮಗ್ ಬೀಜ ಕೊಟ್ಟಿರ್ತಲ್ಲ ಅವ್ರೆಲ್ಲ ಕರ್ಕೊ ಬರಲ್ವೇನೋ ಒಂದ್ಸಲ ಎರಡ್ ಸಲ ್ ಸೌತೆಕಾಯಿ ಅದು ಬೀಜ ಕೊಟ್ಟು ಮುಗಿಯದೊಳಗೆ ಒಂದ್ಸಲ ಎರಡ್ ಸಲ ವಿಸಿಟ್ ಕೊಡ್ತಾರ ಅವ್ರು ನಮ್ ಭಾಸ್ಮಂದ್ರ ಭಾಸ್ಮಂದ್ರ ಅಂತ ಕರ್ಕೊಬರಲ್ವಾ ಅವ್ರ ಏನ್ ಮಾಡ್ತ ಅಂತ ಟೈಮಲ್ಲಿ ಬಂದ ಅವ್ರೇನ್ ಹೊಲ ಕಿತಾರ ನೋಡ್ತಲ್ಲ ಹ ಬಂದು ಜಸ್ಟ್ ನೋ ತರ ಗಿಡಗಳ ಹೆಂಗ ಇದಿದಾವೆ ಏ ಅಂತ ಹಿಂಗ ಬೌಂಡ್ರಿ ಅಬ್ಸರ್ವ್ ಮಾಡ್ಕೊಂಡ್ ಬೋಂಡ್ರ ಮೇಲೆ ಅಡ್ಡಾಡ್ತಾರೆ ಅವ್ರೇನ್ ಹೊಲ್ಗಡೆ ಒಳ ಕೂಡ ಹೋಗಲ್ಲ
ಹ್ಮ್ ಹ್ಮ್
ನೋಡ್ಬಿಟ್ಟು ಡಿಟೆಕ್ಟ್ ಮಾಡ್ತಾರೆ ಯಾವ್ತರ ಡಿಸೀಸ್ ಐತೆ ಏನು ಅಂತ ಜಸ್ಟ್ ಅದನ್ನ ಈ ತರ ಮೆಡಿಸಿ ನ್ಸ ಸ್ಪ್ರೇ ಮಾಡಿ ಅಂತ ಗೈಡ್ ಮಾಡ್ತಾರೆ ಅವಷ್ಟೇ
ಹಾಂ ಬ್ರೋ
ಅ ಹಂಗ ಬರೋದಕ್ಕೆ ಒಂದ್ ಫಿ ಿಗೆ ಮಿನಿಮಮ್ ಇಷ್ಟು ಅಂತ ಪೇಮೆಂಟ್ ಇರ್ತ್ಕಣ ಅದು ಹ
ಹಾ ಬ್ರೋ
ಹ ಒಳ್ಳೆ ಇನ್ಕಮ್ ಆಯ್ತ ಅದ್ರಲ್ಲಿ ನೋಡು ಈ ನನ್ ಮ ಈ ಬೇರೆ ಕೋರ್ಸಸ್ ಕಂಪೇರ್ ಮಾಡಿ ಇದ್ರೆ ಈಗ ಜನರಲ್ ಡಿಗ್ರಿ ಮಾಡ್ತೀನಿ ಅದು ಇದು ಅಂತ ಓದಕಿಂತ
ಒಳ್ಳೆ ವ್ಯಾ ಒಳ್ಳೆ ವ್ಯಾಲಿ ಇದೆ ಬ್ರರು
ಆ ವೃತ್ತಿಪರ ಡಿಗ್ರಿನ ಸೆಲೆಕ್ಟ್ ಮಾಡು ಅದ್ರಲ್ಲೂ ಬಿ ಎಸ್ ಸಿ ಐಜಿನೇ ಪ್ರಿಫರ್ ಮಾಡು ಚೆನ್ನಾಗಿದೆ ಕೋರ್ಸ್
ಹಾ ಹಂಜಗೆ ಮಾಡ್ತೇನಿ ನಾನು ಸ್ವಲ್ಪ ಇ ರಿಸಲ್ಟ್ ಬಂದ್ಮೇಲೆಲ್ಲಾ ಎ ಗೊ ಆ ಟೈಮ ನಿಂ ಮಾಡ್ೀನ ಹೇಳಿ
ಸರಿ ಸರಿ ಅದು ಸಿ ಟಿ ಎಕ್ಸಾಮ್ ಬರತಿಯಲ್ಲ ಅದಾದ್ಮೇಲೆ ಪ್ರಾಕ್ಟಿಕಲ್ ಡೇಟು ನೋಡು ಅಲ್ಲಿ ಕೇಳಿ ನೋಡು ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ಅನೌನ್ಸ್ ಆದಾಗ ಫೋನ್ ಮಾಡಿ ನನಗೆ ನಾ ಎರಡ್ ಒಂದ್ ಸತ್ ಕ ಕೊಡ್ಲೇ ಇಲ್ಲಿ ಕೇಳ್ಬಿಟ್ಟ ಎಲ್ಲ ಪ ಡಿ ಎಫ್ ಹಾಕಿಸತನಿ
ಹಾ ಸರಿಬ್ರಾ ಆಯ್ತು
ಹ್ಮ್ ಸರಿ ಸರಿ ನೋಡ್ಕೊಂಡು ಫಾರ್ಮ್ ಮಾಡಣ ನನಗ ಹ್ಮ್ ಸರಿ ಸರಿ